ಹಲೋ ಹಲೋ
ಹಾ
ನಮಸ್ತೆ
ನಮಸ್ತೆ
ಎಲ್ಲಿಂದ ಮಾತಾಡ್ತಿರೋದು.
ನಾವು ಇಲ್ಲೇ ಮನೆಯಿಂದ.
ಮತನಿಂದ ನಾವು ಮನೆಯಿಂದನೇ ಆಯ್ತಾ ಊಟ.
ಊಟ ಆಯ್ತು ಈಗ ನಿಮ್ದು.
ಹಾ ನಮ್ದು ಆಯ್ತು ಈಗ
ಏನ್ ಊಟ ಮಾಡಿದ್ರಿ
ಅನ್ನ ಟೊಮೊಟೊ ಸಾರು ನೀವು
ನಾವು ದಾಲ್ ಮಾಡಿದ್ರು ದಾಲು ಅನ್ನ
ಅಧಖ ಹಾ ಏನು ವಿದ್ಯಾಭ್ಯಾಸ ಮಾಡ್ತಾ ಇದೀರಾ ಕೆಲ್ಸ ಮಾಡ್ತಾ ಇದ್ದೀರಾ. ಔನ
ವಿದ್ಯಾಭ್ಯಾಸ.
ಏನ್ ಮಾಡ್ತಿದ್ದೀರಿ.
ಏನದು ಇಂಜಿನಿಯರಿಂಗ್ ಮಾಡ್ತ ಇದ್
ಹಾ ಎಲ್ಲಿ
ಇಲ್ಲೇ ವೈಟ್ ಫೀಲ್ಡ್ ಅಂತ
ಹಾ ಹ ಏನು ಮನೇಲಿ ಇದಿದ್ದೀರಾ ಪಿ ಜಿಲ್ಲಿ ಇದಿದ್ದೀರಾ ನಾವು ಓದ್ತಾ ಇದ್ದೀರಿ ಡಿಗ್ರಿ ಕಂಪ್ಲೀಟ್ ಇವಾಗ ಮಾಡಿದ್ದೀರಿ ಹಾ ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀರಿ
ಹಾ
ಏನ್ ನೀವು ಪಿಜಿ ಅಲ್ಲಿ ಇದಿದ್ದೀರ ಮನೇಲಿದಿರ
ಪಿ ಜಿ ಪಿಜಿ ಅಲ್ಲಿ
ಹಾ ನಿಮ್ದು ಸ್ವಂತ ಊರು ಹ್ಮ್ ಹ್ಮ್ ಹ್ಮ್
ಹತ್ರ ಒಂದು ಹಳ್ಳಿ ನೀವು ಮನೇನ ಅಥವಾ ಪಿ ಜಿ ನಾ
ಹ ನಾವು ಮನೇನೆ ನಾವ ಇಲ್ಲೇ ಬೆಂಗಳುರಲ್ಲೇ ನಾವು ಈ ಸೈಡ್ ಯಲಹಂಕ
ಹಾ ಹಾ
ಹ್ಮ್
ಮತ್ತೆ ಏನ್ ಕೆಲ್ಸ ಮನೇಲಿ
ಮನೇಲಿ ಏನೂ ಕೆಲಸ ಇಲ್ಲ ಇಲ್ಲೇ ತೋಟದಲ್ಲಿ ಓಡಾಡೋದು
ಹ್ಮ
ಅದು ಇದು ಏನಾನ ಇದ್ರೆ ಮಾಡದು ಅದೇ ಕೆಲ್ಸ
ಏನು ಓದ್ಕೊಂಡಿರೋದು
ನಾವು ಬಿ ಬಿ ಎ ಮಾಡಿದ್ದವೆ
ಹೌದಾ ಏನ್ ಕೆಲ್ಸ ಹುಡುಕ್ತಾ ಇದ್ದೀರಾ ಈಗ
ನಾವು ಮಾರ್ಕೆಟಿಂಗ್ ಇದ್ರಲ್ಲಿ ಏನ್ ಕೆಲ್ಸ ಸಿಗುತ್ತೆ ಅದ್ರಲ್ಲಿ ಮಾಡೋಣ ಅಂತ
ಹಾ
ಮತ್ತೆ ಎಲ್ಲಾನ ಪ್ರವಾಸ ಹೋಗಿದ್ರ
ಪ್ರವಾಸ ಹೋಗಬೇಕು ಟೈಮ್ ಇಲ್ಲ ಎಕ್ಸಾಮ್ಸ್ ಪರೀಕ್ಷೆ ನಡೀತಿದ್ದಾವೆ
ಹಾ ಹಾ ಎಲ್ಲಾದ್ರು ನಾವು ಇಲ್ಲಾ ಹೋಗ್ಬೇಕು ಎಕ್ಸಾಮ್ಸ್ ಮುಗೀತಲ್ವಾ ಅದಕ್ಕೆ ಹೋಗೋಣ ಅಂತ ನೋಡ್ತಾ ಇದ್ದೀರಿ ನಾವು ಮತ್ತೆ ನಮ್ಮ್ ಹುಡುಗರು
ಹಾ
ಹಾ ಹೋಗ್ಬೇಕು ಮತ್ತೆ ಗ್ರಂಥಾಲಯಾಗಲ್ಲ ಏನು ಹೋಗ್ತೀರಾ
ಗ್ರಂಥಾಲಯ ಎಲ್ಲಾ ಹೋಗೋದು ಕಮ್ಮಿ
ಹಾ ಇಲ್ಲ ಕಾಲೇಜ್ ಅಲ್ಲಿ
ಅಲ್ಲೇ ಹೋಗಲ್ಲ ಹ
ಮೆ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರ
ಹಾ ಎಲ್ಲ
ಹ್ಮ ಮತ್ತೆ ಎಲ್ಲ ಅಡುಗೆ ನೀವೇ ಮಾಡ್ಕೊತೀರಾ
ಇಲ್ಲ ಅಡಗೆ ಮಾಡಕ್ ಬಟ್ರು ಇದಾರೆ ಮಾಡ್ತಾರೆ
ಹಾ ಮೂರು ಹೊತ್ತು ಹ ಯಾವದ್ ನಿಮ್ಗೆ ಇಷ್ಟು ಇಷ್ಟ ಇರೋದೆಲ್ಲ ಅವರು ಏನು ನೀವು ಹೇಳಿದನ್ನೆಲ್ಲ ಮಾಡಕ ಮಾಡ್ತಾರ ಅಥವಾ ಅವರು
ಇಲ್ಲ ಇಲ್ಲ ಎಲ್ಲರಿಗೂ ಏನ್ ಮಾಡ್ತಾರ ಅದೇ ಎಲ್ಲಿ ಮೂರು ಬೆಳಗೆ ಒಂದು ದಿವಸ ರೈಸ್ ಐಟಂ ಚಪಾತಿ ಅದೆಲ್ಲ ಕೊಡ್ತಾರೆ ಮಧ್ಯಾಹ್ನ ಅನ್ನ ಸಾರು ರಾತ್ರಿ ಚಪಾತಿ ಅಲ್ಲ ಸ ಕೊಡ್ತ ಭಾನುವಾರ ಚಿಕನ್ ಕೊಡ್ತಾರೆ ಅಷ್ಟೆ
ಒಂದ ದಿನ ಮಾತ್ರ ಮಾಂಸಾರಿನ
ಹಾ
ಹಾ ಹಾ
ನ ನಾವು ಮಾಂಸರ ತಿಂಗಲ್ಲ
ಓ ಸಸ್ಯಾರಿ ರಾಣಿ ವ
ಹಾ
ಹಾ ಸರಿ ಸರಿ ಇತಿ ನೀ ಹುಟ್ಟತಾ ಇಿಂದ ಮಾಂಸ ಆಟತೀನಲ್ವಾ
ಹಾ ಇಲ್ಲ ಮುಂಚೆಿಂದನೂ ತಿನ್ನಲ್ಲ
ಹೌದಾ ಸರಿ ಇ
ನೀವೆಲ್ಲಿ ವಿಜೇತೆ ಸಂಸಿದ್ದು
ಕೇಳಿಸ
ವಿದ್ಯಾಭ್ಯಾಸ ಎಲ್ಲಿ ಮುಗಿಸಿದ್ದು ನೀವು
ನಾವು ಇಲ್ಲೇ ಇದ್ರ ಅಲ್ಲಿ ಶಶಾದ್ರಿ ಕೇಳಿಸತಿದ್ಯಾ
ಹಾ ಕೇಳಷ್ಟತ
ಹಾ ಶಶಾದ್ರಿಪುರಂ ಮೇನ್ ಬ್ರೆಂಚ್ ಇದೆಲ್ವಾ
ಹಾ ಹಾ
ಹ ಅಲ್ಲೇ
ಹಾ
ನೀವು
ನಾವು ಇಲ್ಲೇ ಓಫರ್ ಮಾತ್ರ ಒಂದ್ ಕಾಲೇಜ್ ಇದ್ದಾರ
ಹಾ ಹ ಮತ್ತೆ ನಿಮಗೆ ನೀವು ಪೇಪರೆ ಎಲ್ಲ ಓದೋ ಅಭ್ಯಾಸ ಇದೆಯಾ
ಹಾ ಪೇಪರ್ತಿವಿ ಏಪರ್ಲ್ಲ ಅದು ಕ್ರೀಡೆ ಹಾಳ ಸ್ವಲ್ಪ
ಮತ್ತೆ ಏನಾದ್ರು ಆಟ ಆಡೋದು ಅಭ್ಯಾಸ ಏನ ಇದ್ರ್ಯಾ
ಹಾ ಹ
ಹಾ ಹಾ ಹಾ ದಿನ ಆಡ್ತೀರಾ ಅಥವಾ ವಾರಕ್ಕೊಂದ ದಿನಾನ
ಸ್್ರೀದಗಡೆ ದಿನ ಆಡ್ತೀವಿ ಪರೀಕ್ಷೆ ಎಲ್ಲ ಇ ಇದ್ದಾಗ ಯಾವಾಗ ಸ್ತ್ರೀರ್ ಇರ್ತೀವೋ ಅವಾಗ ಆಡ್ತಿೀವಿ
ಹ್ಮ್ ಹ್ಮ್
ನೀವು
ನಾವು ಇಲ್ಲ ಏನು ಆಡಲ್ಲ.
ಹಾ.
ಅದು ಅಷ್ಟೆಲ್ಲ ಇದಿಲ್ಲ ಇಷ್ಟ ಇಲ್ಲ.
ಹಾ
ಮನೆ ಲೈನೆ ಪಬ್ಜಿ
ಹ್ಮ್
ಆ ಕ್ಯಾರಮ್ ಅದು ಇದು ಆಡ್ತಿರ ಅಷ್ಟೆ ಮತ್ತೆ ಈ ಕುಟುಂಬ ಜೊತೆಗೆ ಚಕ್ಕವರ
ಹ
ನಾವ ಅದ ಇದು ಆಡ್ತಾ ಇರ್ತ್ರರಿ
ಹಾ ಹ
ಅಂದೆ ಎಲ್ಲಾ ಅತ್ತೆ ಮಕ್ಕಳು ಅಣ್ಣಂದ್ರು ಎಲ್ಲಾ ಬರ್ತಾರಲ್ವ ಅವಾಗ ಆಡ್ತೀರ ಅಷ್ಟೆ ಪಬ್ಜಿ ಎಲ್ಲ ದಿನ ಆಡ್ತಾ ಇರ್ತೀರಿ.
ಹಾ ಹಾ ನಾವ್ ಮುಂಚೆ ಆಡ್ತಿದ್ವಿ. ಈಗ ಫ್ರಿಂಟಿಂಗ್ ಗೆಳೆಯ ಇಸ್ಕೊಂಡಿದಾನೆ ಅಕೌಂಟ್ನದು.
ಹಾ ಹಾ ಹಾ. ಇ ರಾಯಲ್ಪಸ್ ಎಲ್ಲ ತಗೊಂಡಿದೀರಾ ನೀವು.
ಹಾ ತಗಂಡಿದೆ.
ಹಾ.
ಒಂದ್ ಎಕ್ಸಿಟ್ಯೂ ಇಳ್ಸಿದ್ದೆ.
ಹಾ ಹಾ. ಕೊಟ್ಟೀರ.
ಹಾ.
ಮತ್ತೆ.
ಏನಿಲ್ಲ ನೀವೆ ಹೇಳ್ಬೇಕು.
ಹಾ ಕಾಲೇಜ ಎಲ್ಲ ಹೆಂಗು ಹೆಂಗಿದೆ. ಹೆಂಗ್ ನಡೀತಿದೆ.
ಪರ್ವಾಗಿಲ್ಲ.
ಹ್ಮ್.
ಪರೀಕ್ಷೆ ಟೈಮ್ ಅಲಾ.
ಹಾ ಹಾ ಹಾ. ಇವತ್ತಿಗೆ ಎಲ್ಲಾ ಮುಗೀತಲ್ಲಾ ಇಂಜಿನಿಯರಿಂಗ್ದು ಪರೀಕ್ಷೆ ಎಲ್ಲ.
ಇಲ್ಲ ನಮ್ದು ಅಟೋನಮಸ್. ಕಾಲೇಜ್ ಅಲ ಈಗಿನ್ನೂ ಶುರು ಆಗಿಲ್ಲ ಪರೀಕ್ಷೆ ನಂಗೆ.
ಹಾ ಹಾ ಹಾ.
ಪರೀಕ್ಷೆ ನಮಿಗೆ ನೆಕ್ಸ್ಟ್ ಮಂಗಳವಾರದಿಂದ. ಬರೋ ಮಂಗಳವಾರ ಇಂದ.
ಎಲ್ಲ ಓದ್ಕೊಂಡಿದ್ದೀರಾ.
ಇಲ್ಲ ಓದ್ಬೇಕು ಇವತಿಂದ.
ಹಾ ಹಾ.
ಮತ್ತೆ ನಿಮ್ದು ಪರೀಕ್ಷೆಯಲ್ಲಿ ಯಾವ್ದೋ ಬ್ಯಾಕ್ಲಾಕ್ ಯಾವ್ದು ಇಲ್ವಾ.
ಇದಾವೆ ಅವೆ ಇದಾವೆ ಅಷ್ಟೆ.
ಹಾ ಹಾ.
ನಿಮ್ಮವೆೆಲ್ಲ ಹೆಂಗಾಯ್ತು ಎಕ್ಸಾಮ್ಸ್ ಎಲ್ಲ.
ನಂದೆಲ್ಲ ಮುಗೀತು ಎಕ್ಸಾಮ್ಸ್ ಎಲ್ಲ.
ಹಾ.
ಹಾ. ಅದೇ ಕೆಲ್ಸಕ್ ನೋಡ್ತಾ ಇದಿರಿ.
ಹ
ಹಾ
ಅಲ್ಲಿಂದನೇ ಓಡಾಡ್ತೀರಾ ಕೆಲ್ಸಕ್ಕೆ
ಹಾ ಇಲ್ಲಿಂದನೆ ಓಡಾಡ್ತೀರಿ. ಇಲ್ಲೇ ಹೆಬ್ಬಾಳ ಎಲ್ಲ ಹತ್ರ ಇಲ್ಲೇ ಇದೆಯಲ್ಲ.
ಹಾ ಹಾ.
ಹ್ಮ. ಎರಡ್ ಎರಡ್ ನಿಮಿಷ ಐದೈದ್ ನಿಮಿಷ ಅಷ್ಟೇ ಹೆಬ್ಬಾಳಗೆಲ್ಲ ಓಡಾಡೋಕೆ.
ಹಾ.
ಎಲ್ಲಾ ಇಲ್ಲೇ ಸುತ್ತಮುತ್ತನೇ ಇದ್ದೀವಿ.
ಹಾ.
ಮತ್ತೆ ನೀವು. ಹ ವಿದ್ಯಾಭ್ಯಾಸ ಎಲ್ಲ ಮುಗುದ್ಮೇಲೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ.
ವಿದ್ಯಾಭ್ಯಾಸ ಮುಗದ್ಮೇಲೆ ನೋಡೋಣ ಏನಾಗುತ್ತೆ ಅಂತ ನೋಡ್ತಾ ಇದೀವಿ
ಅಲ್ಲ ಕೆಲ್ಸ ಮಾಡ್ತೀರಾ ಅಥ್ವಾ ಊರ್ಗ ಹೋಗ್ತೀರಾ
ಕೆಲ್ಸ ಮಾಡೋದು ಒಂದ್ ಮೂರ್ ನಾಕ್ ವರ್ಷ ಆದ ಮೇಲೆ ಮನೆ ಕಡೆ ಹೋಗೋದು
ಹಾ ಹಾ ಹಾ ಊರಲ್ಲಿ ವ್ಯವಸಾಯ ಮಾಡ್ತಾರ ಹಲೋ ಹಲೋ ಕೇಳುಸತ್ತಿದ್ದೀಯಾ
ಹಾ ತೋ
ಹಾ ಹಾ ಏನ್ ಬೆಳಿತೀರಾ ಹಾ ನಮ್ದು ತೋಟ ಇದೆ ಅಡಕೆ ತೋಟ ಬಾಳೆ ತೋಟ ಎಲ್ಲ ಇದೆ
ಹಾ
ಈಗ ದಾಳಿಂಬ್ರೆ ಹಾಕಿದೀರಿ ಈ ಮ ಈಗ ಮುಂದಿನ ತಿಂಗಳು ಎಲ್ಲಾ ಕಟ್ ಕಟ್ ಮಾಡ್ಬೇಕು ಬಿಡಿಸಬೇಕು
ಹಾ
ಹಾ
ಮಳೆಗೆ ಏನು ಹಾನಿಯಾಗಿಲ್ವಾ ದಾಳಿಂಬೆ
ಇಲ್ಲ ಇಲ್ಲ ಇಲ್ಲ ಏನು ಆಗಿಲ್ಲ.
ಸರಿಯಾನ?
ಹಾ ಸರಿ ಧನ್ಯವಾದ
ಹಾ